ಓ ರಾಹುಲ್ ಅವ್ರೇ ಏನ್ ಮಾಡ್ತಾದೀರ ರಾ ಇವ ಸಿದ್ಧಾರ್ಥ ಬೂದಿ ಅವ್ರೇ ಏನ್ ನಡೆಸಿದೀರ ನೀವು.
ಏನು ಇಲ್ಲ ನೋಡಿ.
ಹ್ಮ ಅಂದ್ರೆ ನಿಮ್ದು ಊಟ ಆಯ್ತಾ ಚಿಂಜಿ ಸಂಜೆ ಊಟವನ್ನು ಸೇವಿಸಿದ್ರ.
ಹಾ ಸೇವಿಸಿದ್ದವೇ ನೀವ್ ಸೇವಿಸಿದೀರಾ.
ನಾವು ನೋಡಿ ನಾವು ಸೇವಿಸಿದ್ದೇವೆ ಏನ್ ಸೇವಿಸಿದ್ದೇವ ಅಂದ್ರೆ ಏ ತತ್ತಿ ಅನ್ನವನ್ನು ಸರಿಯಾಗಿ ಮಾಡಿದ್ರು ಅಂದ್ರೆ ಇವತ್ತು ಸುಮ್ನೆ ಅಷ್ಟ ಕಷ್ಟ ಮಾಡಿದ್ರ ನೋಡಿ.
ಸರಿಯಾಗಿ ಆಗಿಲ್ದ ಇವತ್ತು
ಇವತ್ತನೂ ಸ್ವಲ್ಪ ಅಂದ್ರೆ ತತ್ತಿ ಇತ್ತು ಕರೆ ಅಂದ್ರೆ ಸ್ವ ಸರಿಯಾಗಿರ್ಲಿಲ್ಲ ಯಾಕಂದ್ರೆ ಬರಿ ಇಲ್ಲಿ ದಿ ನಮ್ಮ ಇದು ವಸ್ತಿ ನಿಲಯದಲ್ಲಿ ಬರೀ ಅದ ಇದು ಬಣ್ಣ ಬರುತ್ತಲ್ವಾ.
ಹಾ
ಅಡುಗೆಯ ಬಣ್ಣ ಅಂತ ಇರತ್ತೆ ಅದೊಂದ ಹಾಕ್ತಾರೆ ಮತ್ತೆ ಕಿದು ಇದು ಕಲರ್ ಅಂದ್ರೆ ಬಣ್ಣ ಬರೋದಕ್ಕೆ ಹಾಕ್ತಾರೆ. ಹ್ಮ ಮತ್ತೆ ಬಾ ಅಂದ್ರೆ ಸೋಡಾ ಪುಡಿ ಬಾಳ ಓಗಿ ತರ ನೋಡಿ ನಮ್ಮ ಇದ್ರಲ್ಲಿ
ಸೋಡಾ ಪುಡಿನಾ ಹ್ಮ್ ಹ್ಮ ಕರೆ ಅದು ನಾನು ಇವತ್ತೂ ಎಗ್ರೆಸ್ ಮಾಡೋದನ್ನ ನೋಡ್ತಾ ಇದ್ದೆ.
ಹೌದ ಹಾ ಅಲ್ಲೇ ಇದ್ರ ನೀವು ಅಂದ್ರೆ ನೀವೂ ಹಾ
ಹಾ
ಹೇಳಿ ಹೇಳಿ.
ಅದನ್ನ ನೋಡಿದ ಮೇಲೆ ನನಗೆ ಅನಿಸಿತ್ತು ಎಷ್ಟು ಬಣ್ಣವನ್ನು ಹಾಕ್ತಾರೆ ಅನಿಸಿಬಿಟ್ಟಿತು.
ಹೌದು ಅದು ಕರೆ ಮಾ ತು ಅದು ಅದ್ ಬೀಡಿ ನೀವು ಅಲ್ಲಿ ಅಲ್ಲಿ ಇದ್ದಾಗ ಏನೇನ್ ತುಗೊಂದ ಬಂದ್ರಿ ನೀವು ತಿನ್ನುವುದಕ್ಕೆ
ಹ್ಮ ತಿನ್ನುದಕ್ಕೆ ಏನ ಎಗ್ರೆಸ್ ತಂದೆವು.
ಮತ್ತೆ ಎಗ್ ಬುರ್ಜಿ ತಂದಿಲ್ವಾ.
ಹಾ ತಂದೇವು.
ಹೌದಾ ಅಂದ್ರೆ ಚಲೋ ಇತ್ತ ಎಗ್ಗ್ ಬೂರ್ಜಿ ಮತ್ತೆ.
ಹಾ ಸರೆ ಇತ್ತು ನೋಡಿ. ಏ ಇಲ್ಲ ಸರಿಯಾಗಿತು ನೋಡಿಲ್ಲಿ ಯಾಕಾರ ತಂದೆ ಅನಿಸಿಬಿಟ್ಟಿತು.
ಯಾಕೆ ಚಲೋ ಇತ್ತಂತೆ ಹೇಳಿದ್ರು ಹುಡುಗರು ಮ
ಯ ಇಲ್ಲಪ್ಪಾ
ಇ ಯ ಎಷ್ಟು ಗಂಟೆಗೆ ಹೋಗಿದ್ರಿ ಅಲ್ಲಿ.
ನಾವು ಎಷ್ಟು ಅಂದ್ರೆ ಅವು ಆರುವರೆಗೇನು ಹೋಗಿದ್ದೀವಿ.
ಹೌದೌದು, ಚಲೋ ಮಾಡಿದ್ರ ಮತ್ತೆ ಕೆಲ್ಸ ನೀವು ಮಾತ್ರ ಮತ್
ಇಲ್ಲ ನಂಬುದು ಫೋನಪೆನ್ಲಿ ಮಾತಾಡ್ಕೊತ ಹೋಗ್ಬಿಟ್ಟಿದ್ದೆವು.
ಹಾ, ಹಾ ಹೋಗ್ಬಿಟ್ಟಣ
ಟೈಮ್ ಆಗಿದೆಯಲ್ಲಾ ಆದ ಕಾರಣದಿಂದ ಮತ್ತೆ ಹೇಗೆ ಹವದಂತ ಅಲ್ಲೇ ಕುಂತಿದ್ದೆವು. ಅದೇ ಸಮಯದಲ್ಲಿ ಎಗರೈಸ್ ಮಾಡ್ತಿದ್ರು.
ಹಾ, ಹಾ ಹೌದಾ
ಬೊಂಡೆ ಹ್ಮ
ಹ, ಹಾ ಚಲೋ ಮತ್ತೆ ಮತ್ತೆ ಮಾತ್ರ ಕೆಲ್ಸ ಮಾತ್ರ ಚಲೋ ಮಾಡಿದ್ರಿ.
ಹ್ಮ್್ಮ
ಮತ್ತೆ ಏನಂತೀರಾ
ಮತ್ತೆ ನಿಮ್ದೇ ಹೇಳ್ಬೇಕು.
ಏನಿಲ್ಲಾ
ಹೌದಾ,
ಹ್ಮದು ಹ್ಮ ಹ ಇನ್ ಮಾಡದಪ್ಪ ಜೀವನ ಬಹಳ ಬ್ಯಾಸರಾಗಿಬಿಟ್ಟಿದೆೆ ನನ್ಗ್ ಮಾತ್ರ ಏನ್ ಮಾಡೋದಹೇಳ ಏನಪ್ಪಾ ಏನ್ ಜೀವನ ನನಗಂತ ಹೊಲ್ಲ ಅನ್ಸಬಿಟ್ಟಿದೆ ನೋಡಿ ಜೀವನ ಮಾತ್ರ
ಏನಾಗಿದೆ
ಅಂದ್ರೆ ಈಗ ಸ್ವಲ್ಪ ಛಲೋ ಇಲ್ಲ ಜಗತ್ತು, ಚೊಲೋ ಇಲ್ಲ ಏನು ಚಲೋ ಇಲ್ಲ ಏನ್ ಮಾಡೋದ ಹೇಳಿ. ಜುಗತ್ ಒಟ್ಟಿನಲ್ಲಿ ತಮ್ಮ ಏನಪ್ಪಾ ನನಗಂತರ ಒಲ್ಲನ್ಸಬಿಟ್ಟದ. ಅಗಳೆ ಏನಾಗಿದೆ ನಮ್ಮ ವಸ್ತಿ ನಿಲಯದ ಅಚ್ಚಿ ಕಡೆ ವಸ್ತಿನಿಲಯ ಗೊತ್ತಲ್ವಾ ಎನ್ ಟಿ ಬಿ ಎಚ್ ಅಂತ ಹ ಹ್ಮ್, ಅಲ್ಲಿಂದ ಯಾರೋ ಮೇಲಿಂದ ಹಣಿಕೆ ಹಾಕಿದ್ದು ನೋಡಿದೆಪ್ಪಾ ನಾನ ಅಂತ್ರ.
ಹೌದಾ,
ಹೌದು, ಅವರು ಯಾರಂತ ನೋಡ್ತೇನೆ ಮಲ್ಲಣ್ಣ ಅಂತ ತಿಳ್ಕೊಂಡು ನಮ್ಗೆ ಬಾಳ ಅಂಜಿಕೆ ಬಂದಿತ್ತು. ಹ್ಮ್ ಈ ಹುಡುಗರು ಏನ್ ಮಾಡಿದಾರೆ ಮಲ್ಲಣ್ಣ ಇಲ್ ಮಲ್ಲಣ್ಣ ಅಂತ ಇದ್ರುನು ಅವನ ಮುಂದೆ ರಾಜಾರೋಷವಾಗಿ ಬರ್ತಾ ಇದ್ರು ಇವರು.
ಬರ್ತಾ ಇದ್ದಾರೆ ಈಗ್ ಮಾಡಿದ್ರೆ ಹೇಗೆ ಮತ್ತೆ
ಹೌದ, ಈ ತಿಳ್ಕೊಬೇಕಲ್ವಾ ಹುಡುಗರು ಮದ್ಲೆ ಮಾತು ಒ ಸ್ವಲ್ಪ ಹಂಗೊಪ್ಪ. ತಿಳಿಬೇಕಪ್ಪಾ ಅವ್ರರಿಗೆ ಮಾತ್ರ ನನಗ ಒಂತರವಲ್ಲ ವಲ್ಲನ್ಸಿಬಿಟ್ಟಿದೆ ನೋಡ್ರಿ. ಏನ್ ಹುಡುಗರು
ಪರ್ಮಿಷನ್ ಇಲ್ಲ ನಮ್ಗೆ ಅನಾದ್ ಅವ್ರಿಗೆ ಅರಿವಿಲ್ಲಾ ಅನ್ನಿಸ್ತದೆ.
ಹೌದು ಇವ್ರಿಗೆ ಇಲ್ಲಿ ಗೇಟ್ ಹಾಕಿ ಹೊರಗೆ ಕುಂದರೋದು ಚಲೋ ಇವ್ರಿಗೆ.
ಹಾ, ಚಲೋಇವರಿಗೆ
ನಾವು ಇವ್ರಿಗೆಲ್ಲಾ ನಾವು ಕೂ ಕೀಲಿ ತಗದು ಎಲ್ಲಾ ತಗದು ಹೊರಗೆ ಹೋಗಿ ಮಾತಾಡಸ್ತೀವಲ್ವಾ ಹ್ಮ ನಮ್ಮತ್ತೊಂಡ್ ನಾವೇ ಹೊಡ್ಕೋಬೇಕು ಚಪ್ಪಲ್ಲೇ. ಹ್ಮ್ ಏನ್ ಮಾಡುದ ಹೇಳಿ ಸ್ವಲ್ಪ ನಾವು ನಮ್ಮ ಹುಡುಗರು ಸ್ವಲ್ಪ ತಂ ಪನೆ ಗಾಳಿ ಮತ್ತೆ ಮಾತನಾಡೋದಕ್ಕೆ ಸ್ಥಳ ಬೇಕಾಗಿದೆ ಅನ್ನೋದಕ್ಕೆ ಅಲ್ಲಿ ಕರ್ ಕರ್ಕೊಂಡು ಹೋಗಿದ್ದ ಹೊರಗೆ ಕರ್ಕೊಂಡ್ ಹೋಗಿದ್ದಕ್ಕೆ ನಮ್ಮ ನಮಗೆ ಬಹಳ ಇದು ಆಯ್ತು ನೋಡಿ ಹ್ಮ ಈಗ ಅಕಸ್ಮಾತ್ ಸಿಕ್ಕ್ರೆ ಏನ್ ತಮ್ಮ ಮೇಲೆ ಅಪ್ ಕೊಳ್ಳುವುದಿಲ್ಲ ಇವೆಲ್ಲಾ ಕೆಲ್ಸವು ಹಾ ಹ ಯಾರ್ ಮಾಡಿದಿದಾರೆ ಶಿದ್ಧಾರ್ಥ ಮಾಡಿದ್ದಾರೆ ಶಿದ್ಧಾರ್ಥ ಹೆಸರು ರಾಜುಗೌಡ ಮಾಡಿದ್ದಾರೆ ರಾಜಗೌಡನ ಹೆಸರು ತಮ್ಮ ಏನು ಹೇಳ್ಬಿಡ್ತಾರೆ ಹೆಸರು ಕೊಲ್ಲಂ ಕೊಲ್ಲಾ
ಅವ್ರ ಹೆಂಗ ಐಂತಿರ್ತಾರ್ ಅವ್ರ ಮ್ಯಾಗ
ಹ್ಮ ಹಾಯ್ಕೊಳದ್ ಬಿಡಿ ಅಂದ್ರೆ ಸುಮ್ಮನೆ ಇರ್ಬೇಕಲ್ವಾ ಇದು ಯಾರ್ ಮಾಡ್ಯಾರ್ ಗೊತ್ತ್ ಗೊತ್ತಿಲ್ಲೋಣನಾ ಗೊತ್ತಿಲ್ಲಂತ್ತನ್ಬೇಕಲ್ವಾ ಇಲ್ಲಾ ಯಾರ್ ಮಾಡಿದ್ರ ರಾಜುಗೌಡ ಯಾರ್ ಮಾಡಿದ ಸಿದ್ಧಾರ್ಥ ಯಾರ್ ಮಾಡಿದ ಹೆಂಗ ಹಿಂಗ ಅಂದ್ರೆ ಹೆಂಗೆ ಮನುಷ್ಯ ತಿಳ್ಕೋಬೇಕಪ್ಪ ಹೌದಲ್ವಾ
ಒಟ್ ಅವ್ರ ಮೈಮೇಲೆ ಬಂತಂದ್ರೆ ಇನ್ನೊಬ್ರ ಮೇಲ್ ಆಗ್ಬಿಡ್ತಾರೆ.
ಇನ್ನೊಬ್ರ ಮೇಲಲ್ಲಾ ಇವ್ನೇ ಮಾಡಿದಾನ ಅಂತ ಕೈ ಮಾಡಿ ತೋರಿಸ್ತಾರೆ ಅವ್ರಿಗೆ ಮಾಸ್ ಶಿಕ್ಷಕರ ಯಾರ್ ಮಾ ಅಂದ್ರೆ ಅವರು ನಮ್ಮ ಗುಡನೇ ಭಾಗಿ ಇರುತ್ತಾರೆ. ಅಂದ್ರೆ ಕೆಲ್ಸ್ ಹಾ ಕೆಲ್ಸ ಮಾಡ್ತಿರ್ತಾರೆ ನಮ್ ಗೂಡ ಅದೇ ಕೆಲ್ಸ ಮಾಡ್ತಿರ್ತಾರೆ ಅವ್ರು
ಹ ಅದೇ ಮಾಡಿರ್ತಾರೀ
ಸಿಕ್ಕ ಸಮಯದಲ್ಲಿ ಓಡ್ ಹೋಗ್ತಾರೆ ಹೆಣ್ಣು ನಾಯಿ ಕಪ್ಲೆ
ಹ್ಮೂ.
ಹೆಣ್ಣು ನಾಯಿ ಗಪ್ಲೆ ಓಡ್ ಹೋಗ್ತಾರೆ ಆಮೇಲೆ ಯಾರು ಮಾಡಿದಿದ್ದಾರೆ ಅವ್ರಷ್ಟ ಅವ್ರ ಸಿಕ್ಕ್ರೆ ಅಂದ್ರೆ ಮಾಸ್ತರ್ ಹಿಡದ್ರೆ ಯಾರ್ ಮಾಡಿದಾರ ಅಂತ ಕೇಳಿದ್ರೆ ಯಾರ್ ಮಾಡಿದಾರೆ ಅಂದ್ರೆ ಇವ್ರು ಮಾಡಿದಿದ್ದಾರೆ ಅಂತ ಹೇಳೇಳ್ಬಿಡ್ತಾರೆ.
ಹ್ಮ ಎಸ್ರ ಹೇಳಿ ಬಿಡೋದು ಮತ್ತ್ ಆಮೇಲೆ
ಹೆಂಗೆ ಹಿಂಗ್ ಅಂದ್ರೆ ಏನ್ ಜೀವ್ನಪ್ಪಾ ನಮ್ಗೆ ನಾಯಿಪಾಡ್ ನೋಡಿ ಅವ್ರದಂತ್ರು, ನಾಯಿ ಪಾಡ್
ಆಯ್ತ್ ರೀ ಇನ್ನು ಒಂದು ನಾಲ್ಕ್ ದಿನ ಆಮೇಲೆ ನಾವ ಹೋಗ್ಬಿಡ್ತೇವೆ ಹಾಸ್ಟೆಲ್ಗೆ
ಅಲ್ಲಿ ಸ್ವಲ್ಪ ಕ್ಕೊಂಡಿ ಅವೆಲ್ಲಾ ಇದಾವೆ ಅಲ್ಲಿ ಬಾಕ್ಲಾಹಾಕೊ ಇವಲ್ಲಾ ಜೆಂಜಟ್ಟಾ ಇರಲ್ಲಾ
ಈವ್ರ ಕಾಟಾ ಆದ್ರೂ ತಪ್ಪತ ಎಲ್ಲ ಮತ್ತೆ
ಹೌದು ಕಾಟ ತಪ್ಪತ ಸುಮ್ನೆ ಸುಮ್ಮ್ ನನಗಂತ್ರ ಅಲ್ಲಿ ಆ ಕಡೆ ಹೋದ್ನಂದ್ರೆ ಕೊಂಡಿ ಹಾಕೊಂಡ್ ಮಕೊಂಡ್ಬಿಡ್ತನಪಾ. ಪುರಾ ಚಿಲ್ಕಾ ಹಾಕು ಹಾ ಇವ್ರು ಇವ್ರ್ನ ನೋಡಿದ್ರೆ ಏನಪ್ಪಾ ಮನುಷ್ಯಾರ ಅನ್ಸತ್ ನನ್ಗಂತ ಮನುಷ್ಯರೇ ಅನ್ಸಲ್ವ್ಸ್ವಲ್ಪ್ ಇವರು
ಷ್ಯಾರೀ ಮತ್ತೆ ಯಾ ಮನುಷ್ಯರಿಗೆ ಸ್ವಲ್ಪ ಆದ್ರೂ ಮಾನ ಮರ್ಯಾದೆ ಅನ್ನೋದು ಇರುತ್ತೆ ಇವರು ಎಲ್ಲಾ ಬಿಟ್ಟ್ ನಿಂತಿದಾರೆ ಇವ್ರು.
ಕರೆ ಏನ್ ಮಾಡೂದಪ್ಪಾ ಈ ನಮಗಂತ್ರೂ ವಲ್ಲೆ ಅನ್ಸಿಬ್ಟದ
ಹ್ಮ.
ಏನ್ ಮಾಡುದು ಹೇಳಪ್ಪಾ ಇಂತವ್ರನ ಇಂತವ್ರನ. ದೇವ್ರ ಯದಕರ ಹುಟ್ಸ್ಯಾನ ಅನಸ್ತದ ಹ್. ತಿಳ್ಕೋಬೇಕ ಮನ್ಷ್ಯಂದ ಬಳಿಕ ತಿಳ್ಕೋಬೇಕು. ತಿಳ್ಕೊಳದ ಇಲ್ಲ ಅಂದ್ರೆ ಹೆಂಗಪ್ಪಾ ಹಿಂಗ್ ಅಂದ್ರ. ತಿಳ್ಕೊಳದಿಲ್ಲಂದ್ರ ಬಟ್ಬಿಡು ಹ. ಈಗ ಮನಷ್ಯ ಒಂದ್ಸತಿ ಹೇಳ್ತಾನೆ ಆ್ಯಡ್ಸತಿ ತಿಳ್ತಾನ ದಿನ ದಿನ ಹೇಳಂದ್ರ ಅವೆಲ್ಲ ಮನಷ್ಯನಲ್ಲ. ಹೌದ್ ತಿಳಿಯದಿಲ್ಲ ಅವ್ರ ಮನ್ಯಾಗು ಹಿಂಗೆ ಮಾಡ್ತಾರ.
ಹಯ್ ಮನ್ಯಾಗ ಹೇಳ್ಬೇಕ್.
ಹಿಂಗ ಮಾಡಕ್ ಬರ್ಲ ಮನೆಲಿ ಎನ್
ಹ ಬರಲ್ರಿ ಈಗೆಲ್ಲ ಮಾಡಕ್ ಬರಲ್ಲವು ಮನ್ಯಾಗ.
ಮ ಮಾಡಿದ್ರ ಮನ ಮನೆಯಲ್ಲಿ ಅಪ್ಪ ಇರ್ತಾನೆ ಚಪ್ಪಲ್ಲೆ ಹೊಡೆಯಲ್ವಾ ಅವ್ರಪ್ಪ. ಹ್ಮ್
ನೀವೆಲ್ಲಾ ಇಲ್ಲಿ ಹಾಸ್ಟೆಲ್ ನಲ್ಲಿ ಮಾಡ್ತಿರೆ ಬಂದ್.
ವಸ್ತಿ ನಿಯದಲ್ಲಿ ಹುಚ್ಚುಚ್ ಬಾಯಿಬಿಡದು.
ಹ್ಮ್
ಹ್ಮ್ ಹ್ಮ್ ಮತ್ತೇನ್ ನಡ್ಸಿದಾರ ಸಿದ್ಧಾರ್ಥ ಅವ್ರ.
ಮತ್ತೇನು ಇಲ್ಲ ನೋಡಿ ಸುಮ್ನೆ ಇಲ್ಲೇ ಕೆಳಗೆ ಕುಂತಿದಿವ್.
ಕುಂತಿದ್ರಂದಂಗಾಯ್ತು ನೀವು.
ಹ್ಮ್
ಅದೇನ ಕೇಳ್ಪಟ್ಟೆ ನೀವು ಒಂದ್ ಸ್ವಲ್ಪ ಚೊಲೋ ಇದಾರಂತ ಮನುಷ್ಯ.
ಏನ್ ಚೊಲೋ ಏನ್ರಿ.
ಇಲ್ಲ
ಬೆಲೆ ಇಲ್ಲ ನೋಡಿ.
ಇಲ್ಲಲ್ಲ ಹಂಗೇನಿಲ್ಲ ನೀವ್ ಹಂಗಷ್ಟು. ಕೆ ಅಂದ್ರೆ ತಪ್ಪಾಗಿ ತಿಳ್ಕೋಬೇಡಿ ಅಂದ್ರೆ ಜಗತ್ತು ಒಳ್ಳೇದಿ ದ್ದವರಿಗೆ ಅಂದ್ರೆ ದೇವ್ರು ಒಳ್ಳೇದಿದ್ದವರಿಗೆ ಕೆಟ್ಟದ ಮಾಡ್ತಾನೆ ಅದು ಮಾತ್ರ. ಕರೆ ಮಾತು. ಒಂದಲ್ಲ ಒಂದು ದಿನ ದೇವ್ರು ನಿಮ್ಗೆ ಕೈ ಹಿಡಿತಾನೆ ತೊಗೊಳಿ.
ಹಿಡಿತೇನೆ.
ಹಿಡಿತೇನ ಅವ್ರದೇನು ತಪ್ಪಿಲ್ಲ ತಿಳ್ಕೊಳ್ಳಿ ನೀವು ಸ್ವಲ್ಪ ಹಕ್ಷಿ. ಅವರು ಈಗ ನಿಮ್ಗೆ ಎಷ್ಟು ಕಷ್ಟ ಕೊಡ್ತಾ ಇದ್ದಾರಂದ್ರೆ ಮುಂದೆ ನಿಮ್ಗೆ ಸುಕ್ ಖ ಸಿಗ್ತದೆ ಅಂತ ಅರ್ಥ ನೋಡಿ. ಹ್ಮ ನೀವು ಮಾತ್ರ ಬಾಳ ದೇವರನ್ನ.
ಹ ಹ್ಮ್
ಬಿ ಮತ್ತೆ. ದೇವ್ರನ್ ನಂಬಬೇಕಾಗುತ್ತೆ ಯಾಕಂದ್ರೆ ದೇವ್ರು ಇದ್ದ್ರನೆೇ ದೇವರಲ್ಲಿ ನಾವ್ ಏನ್ ಬೇಡ್ ಗೊತ್ತೇವೆ ದೇವ್ರು ಅದನ್ನು ಕೊಡ್ತಾನೆ ಯಾವಾಗ ಕೊಡ್ತಾನ ಅಂದ್ರೆ ಬಹಳ.
ಒಂದ್ ಕೊಟ್ರ ಇನ್ನೊಂದನ್ನು ಕ ಇ ಇದು ಮಾಡ್ತಾರೆ.
ಕಸ್ಗೊತಾನ್ ಬಿಡಿ ಅದು ಎನ್ ತಪ್ಪಿಲ್ಲ.
ಹ್ಮ್ ಒಂದ್ ಬೇಕಾದ್ರೆ ಒಂದನ್ನ ಪಡ್ಕೊ ಒಂದ್ ಪಡ್ಕೋಬೇಕಂದ್ರೆ ಒಂದ್ ಕಳ್ಕೋಬೇಕಂತಾರಲ್ಲ. ಹಾಗೆ ನೋಡಿ.
ಹೌದ ಅದು ಮಾತ್ರ ಕರೆದೆ ಅಂದ್ರೆ. ಪಡ್ಕೊಳ್ಳೋದು ಕಳ್ಕೊಳ್ಳೋದು ಇದೇ ಇರುತ್ತೆ ಅದೇನು ಇಲ್ಲ. ಹ್ಮ್, ಬಹಳ ಇದು ಇದೆ ನೋಡಿ ಇಲ್ಲಿ ಸ್ವಲ್ಪ
ಹ್ಮ್,
ಸಮಯ ಸಮಯ, ಸಮಯದ ಅಭಾವ ಬಾಳ ಇದೆ ನಡಿ ನಮ್ಮ ಅಂತೇಳಿ-
ಹೌದು, ಹ್ಮ್
ಹ್ಮ್, ಮಾಡೋದೇ ಹೇಳಿ ನೀವು ನೀವೇ ಹೇಳಿ ಈಗ- ಮನುಷ್ಯರಲ್ಲಿ ಮಾನವೀಯತೆ ಗುಣ ಬಹಳ ಇರ್ಬೇಕು. ಇಲ್ಲವಾದ್ರೆ ಅವರು ಮನುಷ್ಯನ ಆಗುವುದಕ್ಕೆ ನಾಲಾಯಕ್ಕು.
ಹೌದು, ನೋಡಿ
ಆಯ್ತ ಆಯ್ತು ತೋರಿ ಸ್ವಲ್ಪ ಸಿದ್ಧಾರ್ಥ್ರ ಆಮೇಲೆ ಹಚ್ತೇನೆ ಸ್ವಲ್ಪ ಕೆಲ್ಸ ಇದೆ. ಹಾ ಹಾ, ಆರಾಮಿದೆೇನೆ -ಆರಾಮಿದೆೇನೆ. -
ಹಾಗ
ಹಾ, ಆಯಿತು
ಆಯ್ತು